ಹೆ ಹೆಂಗಿದೆ ಹಳ್ಳಿ ಕಡೆ ಎಲ್ಲಾ ಹೆಂಗಿದೆ ಜೀವನ-
ಏನ್ ನಂಬುದು ಇದ್ದಿದ್ದೆಲ್ಲಾ ನಿಮ್ದೆಲ್ಲಾ ಹೆಂಗೈತಿ
ನಮ್ದು ಅದೇ ಮಳೆ ಇಲ್ಲ ಬೆಳೆ ಇಲ್ಲ-
ನಮ್ದು ನಮ್ ಕಡೆನು ಮಳೆ ಇಲ್ಲ ಬೆಳೆ ಇಲ್ಲ ಕೂತ್ತೇನ್ ನೋಡ್ ಬಿಸ್ಲಾಗ
ಹ್ಮು ಗೊತ್ತಲ್ಲ್ ನಿಮಗೂನು ರೈತ್ರು ಕಷ್ಟ
ಹ್ಮು ನಮ್ ಸಡೆ ಅಂತ್ ಂತು ಹೌದ್ ನಮ್ ಕಡೆನ ಕೆನಾಲಾ ನೀರ ನೀರಾವರಿ ಐತಿ ನಿಮ್ ಕಡೆ ಹೆಂಗ
ನಮ್ ಕಡೆ ಅದು ಏನು ಇಲ್ರಿ ನಾವು ಬೋರ್ವೆಲ್ಲು ಅದನ್ನೇ ನಂಬ್ಕೇಬೇಕು ಅದು ಬರ್ಬೇಕ್ ಅಂದ್ರೆ ಮಳೆ ಬರ್ಬೇಕು ಮಳೆ ಇಲ್ಲ ಏನಿಲ್ಲ ಮಳೆ ಇಲ್ಲ ಅಂತ ರಾಗಿ ಎಲ್ಲಾ ಒಣಗೋಗ್ತಿದೆ
ಹ್ಮ್ ಹ್ಮ್ ನಮ್ದೇನ್ ಇಲ್ಲ ಒಂದ್ ಸ್ವಲ್ಪ್ ನೀರಾವರಿ ಐತಿ ಒಂದ್ ಸ್ವಲ್ಪ್ ಚಲೋ ಅದವು ಕರೆ ಆಗಿನಷ್ಟ್ ಚಲೋ ಇಲ್ಲ ಬೆಳೆ ಎಲ್ಲ
ಹಾ ಹಾ
ಅದಕ್ಕ ಈಗೆಲ್ಲ ಮತ್ತೆ ಕೆರೆಯಾನು ನೀರೆಲ್ಲಾ ಹಿಂಗತ್ತವು
ಹೌದೌದು ಇಗ ನಮ್ದೂ ರಾಗಿ ಎಲ್ಲಾ ಸುಟ್ಟೋಯ್ದವ ಇವಾಗ ತೋಟನಲ್ಲ ಉಳ್ಸ್ಕಣ ನಂತ ಅಡಿಕೆ ಹಾಕಿದೀವಿ ಅಡಿಕೆಯಲ್ಲಿ ಮಳೆ ಇಲ್ಲ ಅಡಿಕೆಗೆ ಜಾಸ್ತಿ ಒಂಚೂರು ನೀರು ಬೇಕು. ಬೋರಲ್ಲಿ ನೀರು ಬರ್ತಿಲ್ಲ ಮಳೆ ಬಂದರೆ ಬೋರಗೆ ನೀರು ಅಡಿಕೆನೂ ಎಲ್ಲಾ ಅಲೆ ಬತ್ತು ಹೋಗ್ತ ಇದಾಗ್ತದೆ
ನಮ್ದು ಇವಾಗ ಹೊಳೆ ಹೊಳೆಗ ನೀರಿಲ್ಲ ಈಗೆಲ್ಲಾ ನೀರು ಎರಡು ದಿನ ಮೂರ್ ದಿನ ಬಿಟ್ಟು ಬರತ್ತಾವು
ಹ್ಮ್
ಅದಕ್ಕ ಒಂದ್ ಸ್ವಲ್ಪ ಹಂಗಂಗ್ ಐತಿ ಪರಿಸ್ಥಿತಿ ಎಲ್ಲಾ ನಂಬುದು
ಹ್ಮ್ ಹ್ಮ್ ಮತ್ತೆ ನಿಮ್ಮ ಕಡೆ ಎಲ್ಲಾ ಏನ್ ಜಾಸ್ತಿ ಬೆಳೆ ಬೆಳೆಯೋದು
ನಮ್ ಕಡೆ ಎಲ್ಲಾ ಕಬ್ಬು ಜಾಸ್ತಿ ಕಬ್ಬು ಗೊತ್ತಲ್ಲ
ಗೊತ್ತು ಗೊತ್ತು
ಹಾ ಅದ್ನೇ ನಾವು ಜಾಸ್ತಿ ಅದ್ನೇ ಬೆಳಿತೇವಿ ಬಟ್ ಆದ ಏನಾಗೇತಿ ಈಸರ್ತೆ ಮಳಿ ಸಲುವಾಗಿ ಹಂಗಂಗ್ ಐತೆಲ್ಲ
ಹ್ಮ್ ಹ್ಮ್
ಹ್ಮ್ ನೀವು
ನಾವು ರಾಗಿ ಜೋಳಾಸ್ ಸೂರ್ಯಕಾಂತಿ ಶೇಂಗಾ ಮತ್ತೆ ಎಳ್ಳು ಮತ್ತೆ ಇನ್ನ ಸಾರಿನ ಕಾಳುಗಳು.
ಹ್ಮ್ ನಾವು ಏನಂದ್ರೆ ಇವಾಗ ಕಬ್ಬ ಹಾಕವೇಲ್ಲ ಈ ಸತ್ತಿ ಬೆಳಿ ಇಲ್ಲಾ ಅಂತಂದ್ ತಗದ್ ಬಿಡೋರ್ ಇದು ಮಳಿಯರು ಕರೆಕ್ಟ್ ಇಲ್ಲ ಅಂತಂದೆಲ್ಲಾ ತೆಗಯಕ್ ನಿತ್ತೇವು
ಹಾ ಹಾ ಹಾ
ಎಮ್ಮಿಗಳೊಗಿ ಹಸುಗಳೊಗಿ ಎಲ್ಲಾ ಮೇವು ಆಗುತ್ತಂತ
ಹಾ
ತಗೀನು ಅವು ಪ್ರಾಣಿಗಳಿಗೆಲ್ಲೇ ಬೇಕಲ್ಲ ಆಹಾರ ಎಲ್ಲಾ ಅವಕ್ಕ ಏನ್ ಹುಲ್ಲಿಲ್ಲ ಏನಿಲ್ಲ.
ಹೌದೌದು ಮತ್ತೆ ನೀದು ಎಷ್ಟ್ ಷ್ಟು ಅದು ಒಂದು ಸತಿ ಕೊಬ್ಬಾಕಿರೆ ಎಷ್ಟು ದಿನ ಬರುತ್ತೆ.
ನಾವು ಒಣ್ ಮಿ ಕಬ್ ಹಾಕಿದ್ವ ಇವಾಗ ಚಲೋ ನೀರಾವರಿ ಹಿಂಗೆಲ್ಲಾ ಇದ್ದಾಗ ಮಳಿಯೋ ಚಲೋ ಆಯ್ತ್ ತ್ತಾಂದ್ರೆ
ಹಾ
ಮೂರ್ ವರ್ಷ ಇಡ್ತೇವ್ ಅದ್ನ ನಾವು. ಒ ಅಂದ್ರೆ ಒಂದ್ ವರ್ಷ ತಕೊಂತೇ ಅಂದ್ರೆ ಹೆಂಗ ಬೆಳಿಬೇಕ್ ಹಂಗಂಗ ತಕೊಂತಿರ್ತೆೇವ.
ಹಾ
ಮೂರ್ ವರ್ಷ ತಾನ ಅದನ್ನ ಕಾಯ್ತೇವಿ ನೆಕ್ಸ್ಟ್ ಮೂರನೇ ವರ್ಷ ಮುಗ್ಯಾನ ಈಗ ಗೋಧಿ ಜೋಳ ಇಂತವ್ ಹಾಕ್ ಕಿ ಮಣ್ಣೆಲ್ಲಾ ಫಲವತ್ ಮಾಡ್ಕೊಂಡ ಮತ್ ಕಬ್ಬ ಹಾಕ್ತೆೇವ.
ಓ ಅಂದ್ರೆ ಈಗ ಒಂದು ಸತಿ ಹಾಕಿದ್ರೆ ಮೂರ್ ವರ್ಷ ತನಕ ಬರುತ್ತೆ.
ಹಾ ಮೂರು ವರ್ಷ ಅದು ಚೆನ್ನಾಗಿದ್ರೆ ಇಲ್ಲಾ ನಾವು ಎರಡೇ ವರ್ಷಕ್ಕೆ ತಗದ್ ಬಿಡ್ತೇವ್
ಹಾ ಹಾ ಹ
ಹಿಂಗ್ ಐತಿ ನಾವು ಮತ್ತ ಕುರಿ ಕೋಳಿ ಸಾಕಣೆ ಇಂತವೆಲ್ಲಾ ಮಾಡೇವಾ.
ಹಾ ಹಾ
ಅದಕ್ಕ ನಮಗ ಒಂದ್ಸೊಪ್ ಬ್ಯಾಶ್ ಬ್ಯಾಸಗಿ ಇದಾಗ.
ಹೌದಾ ನಮ್ಮ ನಮ್ಮ ಗೆಳೆಯ ಒಬ್ಬ ಇದ್ದ ಅವರುವೆ ಕುರಿ ಸಾಕಾಣಕೆಲ್ಲ ಮಾಡಿದ್ದಾರೆ. ಕುರಿ ಶೆಡ್ ಒಂತರ ಎಲ್ಲ ಮಾಡಿ. ಒಂದ ನಲ್ವತ್ತ, ಐವತ್ತು ಕುರಿ ಎಲ್ಲಾ ಸಾಕ್ತಿದಿದ್ದಾರೆ ಅಂದ್ರೆ ಇವಾಗ ನಾರ್ಮಲ್ ಆಗಿ ಕುರಿಗಳನ್ನ ಹೊರ್ಗಡೆ ಮೇಯ್ಸ ಕರ್ಕೊಂಡು ಹೋಗ್ತಾರೆ. ಬಟ್ ಇವ್ರು ಹೆಂಗ ಮಾಡಿದ್ದಾರೆ ಅಂದರೆ. ಫುಡ್ ಅಲ್ಲೇ ಹಾಕಂಗೆ.
ಹ ನಾವು ಎಲ್ಲಾ ಅಲ್ಲೇ ಹಾಕ್ತೇವ ನಮದ ಹೆಂಗ್ ಐತಿ ಅಂದ್ರೆ ಹೊಲಾ ದೂ ಮತ್ತ ಮನಿ ದೂರ ದೂರದಾವ.
ಹ್ಮ್
ಹ ಅದ್ರ ಸಲುವಾಗಿ ನಾವು ಎಲ್ಲಾ ಅಲ್ಲೇ ಸಾಕಾಕ್ತಿವಿ. ಸಂಜೆ ಎಲ್ಲಾ ಮುಗಿಸಿ ಕೊಂಡ್ ಬಂದ್ ಬಿಡ್ತಾರೇ ಮನೆಗೆ.
ಹಾ ಹಾ
ಅದ್ರ ಕೆಲ್ಸ ಎಲ್ಲ ಒಮ್ಮೆ ಮುಂಜೆನನೆ ಹೋಗ್ತಾರೇ ಇನ್ನ
ಹಾ
ಆದ್ರೂ ಪಾಪ ಬಿಸಿಲು ಜಾಸ್ತಿ ಆಗಿ ಅವಕು ಎಲ್ಲಾ ತ್ರಾಸ್ ಅಗತಾವ್.
ನಿಮ್ಮ ಕಡೆ ಬಾಳ ಬಿಸಲು ಬಿಡ್ರಿ.
ಹಾ ಬರೀ ಒಂದು ಸ್ವಲ್ಪ. ಮತ್ತೆ
ಹೆಂಗಿದೆ ನಿಮ್ದು ಜೀವನ ಶೈಲಿ ಊಟ ಎಲ್ಲಾ ಹೆಂಗಿರುತ್ತೆ ನಿಮ್ ಕಡೆ.
ನಮ ಕಡೆ ಊಟ ಎಲ್ಲಾ ರೊಟ್ಟಿ ಇವತ ನಾವ ಏನ್ ಮಾಡಿದ. ದ್ವಿ ಅಂದ ನಿಂಗ ಗೊತ್ತಿದೆ ಗೊತ್ತಿಲ್ಲ ನಾವು. ಮೆಂತೆ ಪಲ್ಯ ಮಾಡ್ತವಪ್ಪ ನೀವೆಲ್ಲಾ ಸಾರು ಮಾಡ್ತೀರಿ ಅಂತ ಕೇಳ್ಪಟ್ಟೇನ. ನಮ್ದ ಅದ ಒಂದ ಸ್ವಲ್ಪ್ ಬ್ಯಾಳಿ ಮಿಕ್ಸ್ ಮಾಡಿ ನಾವು ಪಲ್ಯ ಮಾಡ್ತೇವ. ಅದು ರೊಟ್ಟಿ, ಮತ್ತ ಅದನ್ನ ಒಂದ ಸ್ವಲ್ಪ ತುಪ್ಪ ಹಾಕಿ ತಿಂದ್ರೆ ಮಸ್ತ್ ಆಗ್ತದ.
ಅದರೆ ನೀವು ಇವಾಗ ತಿಂಡಿಗುವೇ ಡೈರೆಕ್ಟ್ ಚಪಾತಿ ರೊಟ್ಟಿನೇ
ಇವಾಗ ಯಾವ ಹಿಂಗ ಜಲ್ದಿ ಹೋಗೋ ಇರ್ತಾರ ಹಿಂಗ್ ಕೆಲ್ಸಾರರು ಮಾಡಕ್ ಹೋಗ್ತಾರಲ್ಲ.
ಹಾ
ಅವರಿಗೆಲ್ಲ ನಾವು ಏನ್ ಮಾಡ್ತೀವಿ ನಷ್ಟಾ ಏನರೇ ಒಂದ್ ಸ್ವಲ್ಪ ನಾಷ್ಟ ಮಾಡ್ತೇವೆ ಹಿಂಗ ಉಪ್ಪಿಟ್ಟ, ಅವಲಕ್ಕಿ ಅದು
ಹಾ ಹಾ
ಅವ್ರು ಎಲ್ಲಾ ಹೋಗಂಗಿಲ್ಲ ಈಗ ರವಿವಾರದು ಬಂತಂದೆ ಎಲ್ಲಾರ ಮನ್ಯಾಗ ಇರ್ತೇವಿ.. ಅವರಿಗೆಲ್ಲಾ ಹಾ ಒಮ್ಮೆ ಮುಂಜಾನೇನು ಅದ್ನ ತಿಂತಾರೆ ನಮ್ಮಲ್ಲಿ ಮಧ್ಯಾಹ್ನನು ಅದ್ನ. ಸಂಜೆಕ್ ಏನ್ರ ಬಿಸಿದ್ ಮಾಡ್ಕೊಂತೇವ.
ಹಾ ಹಾ ಹಾ
ನಮಗೇನ್ ಬ್ಯಾಸರ ಅನ್ನಿಸಲ್ಲ ತಿನ್ನಾಕ.
ನಮ್ಮ ಕಡೆ ಹೆಂಗಂದ್ರರೆ ರೊಟ್ಟಿ ಎಲ್ಲ ಕಮ್ಮಿ.
ಹಾ
ನಾವು ಮುದ್ದೆ ಬೆಳಿಗ್ಗೆ ಇವಾಗ ನಾವ ಇವಾಗ. ಹಳ್ಳಿ ಕಡೆಗ ಇರೋದ್ರಿಂದ ತಿಂಡಿ ಕಮ್ಮಿ ಇವಾಗ ನಾವು ಮುದ್ದೆ ತಿನ್ಕೊಂಡು ಹೊಲ. ಹೊಲಕ್ಕೆ ಹೋದ್ರೆ ಮತ್ತೆ ಮಧ್ಯಾಹ್ನ ಉಣಕಿಲ್ಲ.
ಹ್ಮ್ ನೀನ ಇವಾಗ ನಾವವು ನಾನ ಒಂದ ಸ್ವಲ್ಪ. ಪ್ಪ ಹೊರಕ್ ಅದೇನಿ ಅಂತಂದನ ಹಿಂಗ ನಾಸ್ಟ್ ಮ್ಯಾಲ. ಹಂಗ್ ಬ್ರೇಕ್ಫಾಸ್ಟ್ ಮಡ ಜಾಸ್ತಿ ನಂಗ್ ಒಲ ಅಂದ್ರ ಮನ್ಯಾಗ. ಅದ ಮಾಡು ಇದನ ಮಾಡು ಅಂತೇನ ನಮ ನಮ್ ಮನ್ಯಾಗೆಲ್ಲಾ ಹಂಗಿಲ್ಲ.
ಹ್ಮ್
ಎಲ್ಲರೂ ಮೂರು ಹೊತ್ತು ರೊಟ್ಟಿ ತಂದ್ಬಿಡ್ತಾರ
ಹೌದಾ.
ಹ್ಮ್ ಅವ್ರಿಗೆ ಪಲ್ಯ ಅಷ್ಟ ಬೇರೆ ಬೇಕಾ.
ಹಾ
ಆಮೇಲೆ ನೀವು ಹೆಂಗ್ ಮುದ್ದೆ ತಿಂತೀರ ನಮ್ಗೆಲ್ಲ ಮುದ್ದ್ಯರು ತಾ. ಗೊತ್ತೇ ಇಲ್ಲ
ಹಾ ಹಾ.
ನಾವು ಇನ್ನಾ ಇದು ಮಾಡ್ಕೊತೇವೆ ಗಂಜಿ.
ಹಾ.
ಅಂತ ತಿಂಕೊ
ನಮ್ಮದುು ಮುದ್ದೆ ಬೆಳಿಗ್ಗೆ ಮುದ್ದೆ ಮತ್ತೆ ಮಧ್ಯಾನ ಏನು ಊಟ ಮಾಡಕ ಹೋಗಲ್ಲ ಮಾಡಿದ್ರು ಏನಾರ ಅನ್ನ ಸಾಂಬಾರ್. ತಿಂತೀವಿ ಅದಾದ್ಮೇಲೆ ಮತ್ತೆ ರಾತ್ರಿ ಮತ್ತೆ ಮುದ್ದೆ.
ನಾನು ಅಕ್ಕಡಿ ಒಂದ ಸ್ವಲ್ಪ ದಿನ ಬಂದಿದ್ನಪ್ಪಯ್ಯ. ನಿಮ್ ಸೈಡ್ ನಮ ಹಂಗ ಫ್ರೆಂಡ್ಸ್ ಎದಾರಂತ ಅಂದ.
ಹಾ
ಅವಾಗ ಬರೀ ಅನ್ನ, ಸಾರ, ಮುದ್ದೆ, ನನಗರೆ ರೊಟ್ಟಿ ಬೇಕು ಚಪತಿ ಚಪಾತಿ ಬೇಕು ಒಂದ ಹೊತ್ತುರೇ ಬೇಕ ನನಗ ಆದ್ರೂ ನಂಗು ಸ್ವಲ್ಪ ದಿನ ಆತು ಆಮೇಲೆ ನಂಗ ಅನ್ನ ತಿನ್ನಕ್ ಆಗ್ಲೇ ಇಲ್ಲ ಈಗ ಈ ಕಡೆ ಏನ್ರಿ ಮಾಡ್ಬೇಕಂತ ಬಂದನ್ ಊರ್ ಕಡೆನ ಅಕ್ಕಡ್ ನಂಗೆ ಏನ್ ನಿನ್ಲಕ್ ಆಗ್ಲಿಲ್ಲ.
ಹ್ಮ. ಅ ಬನ್ನಿ ನಮ್ಮ ಕಡೆ ಇನ್ನೂ ಒಂದು ಸ್ವಲ್ಪ ಮುದ್ದೆ ತಿನ್ನೋದು ಕಲಿಸ್ತಿವಿ.
ನಂಗ ತಿನ್ನಕ್ಕ ಬರಲ್ಲ.
ಕಲಸ್ತೀವಿ ಮುದ್ದೆ ತಿಂದ್ರೆ ಗಟ್ಟಿ ಗಟ್ಟಿ ಇರ್ತೀವಿ ಅಂತ. ಮುದ್ದೆ ತಿಂದು ನಿದ್ದವಡಿಯಂತರಲ್ಲ ಅಂಗೇ
ಅದ ನಿದ್ದೆ ಮಾಡದು ಬೇಡ ನಾವೆಲ್ಲ ಚಪಾತಿ ರೊಟ್ಟಿ ತಿಂದ
ಮುದ್ದೆ ತಿಂದ್ರೆ ಗಟ್ಟಿ ಗಟ್ಟಿ ಮನುಷ್ಯ.
ಏನ್ ಹಂಗೇನ್ ಇಲ್ಲ ನಮ್ ನಮಗ ರೊಟ್ಟಿ ತಿನ್ನೋದು ರೂಡಿ ಐತಿ ನಂಗ
ಅಲ್ಲ ಹೇಳಿದ್ದು ಮುದ್ದೆ
ಇಲ್ಲ ತಿಂತೇನೆ ನಂಗ ಎರಡು ಎರಡು ತುತ್ತಾಗ ಜಾಸ್ತಿ ಆತ್
ಹ್ಮ್. ಮುದ್ದೆ ತಿಂದ್ರೆ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ಬೋದು ಮತ್ತೆ ಅದು ಬೇಗ ಜಾಸ್ತಿ ಅಂದರೆ ಬೇಗ ಡೈಜೆಸ್ಟ್ ಆಗಲ್ಲ.
ಹ್ಹಾ.
ಹಂಗಾಗಿ ಏನ್ ಮಾಡ್ತಾರೆ ಬೆಳಿಗ್ಗೆ ತಿನ್ಕೊಂಡು ಹೋದರೆ ಸಂಜೆದಂಗೆ ಕೆಲಸ ಮಾಡ್ಬೋದು ಅಂತ ತಿನ್ಕೊಂಡು ಹೋಗ್ತಾರೆ ಮತ್ತೆ ಮತ್ತೆ ಬಂದು ನೈಟ್ ಮತ್ತೆ ಊಟ ಮಾಡಿ ಮತ್ತ ಮಲಗೋದು.
ಹಂಗ ನಿಮಗ್ ಮೂರವತ್ ಕೊಟ್ರ ಮೂರವತ್ತು ಅದ್ನ ತಿಂತಿರೀ
ಹೋ ತಿಂತೀವಿ.
ಹಾ ಅಂದ್ರೆ ನಾವ್ ಹೆಂಗ ರೊಟ್ಟಿ ತಿಂತೀ ನೀವ್ ಹಂಗ್ ಮುದ್ದೆ ತಿಂತೀರಿ.
ಹ್ಹಾ ನಮ್ಮ್ ಅಪ್ಪರಿಗಲ್ಲ ಮುದ್ದೆ ಒಟ್ಟು ಡೈಲಿ ಒನ್ ಟೈಮ್ ರ ಇರಲೇಬೇಕು.
ಓಹೋ ನಮಗ ಏನಿಲ್ಲಪ್ಪಾ ನಮ್ಗ್ ಹಂಗ ರೊಟ್ಟಿ. ಹ್ಮ್ ಅದರ ಜೊತೆ ಸಾರ್ ಎನು ಮುದ್ದೆ ಜೊತೆ.
ಹೌದು.
ಹ್ಮ ಹ್ಮ್.
ಹ್ಮ್ ನಾವು ವೆರೈಟಿ ವೆರೈಟಿ ಸಾಂಬಾರು ಎಲ್ಲಾ ಸತೀನೂ.
ಹ್ಹಾ ನಾವ ಮಕ್ ಕಂಪಲ್ಸರಿ ಪಲ್ಯ ಬೇಕು.
ಹ್ಮ್.
ನಾವು ಪಲ್ಯ ಮಾಡ್ತೇವಿ
ಏನೋ ಪಾತ್ರೆ ತೊಳಿತಿರೋ ತರ ಇದೆ.
ಹ ಏನ ಆಗೇತಿ ಅಂದ್ರೆ ಯಾರು ಇಲ್ಲ ಮನ್ಯಾಗ
ಏಕೆ ಎಲ್ಲಿ ಹೋಗಿದ್ದಾರೆ ಎಲ್ಲಾ.
ಎಲ್ಲರೂ ಅವವರು ಹೊಲಕ್ ಹೋಗಿದ್ದಾರೆ.
ಹ್ ಹೊ.
ಹೊಲ್ದಗ ಕೆಲಸ ಮಾಡಕ್ ಹೋಗ್ಯಾರು ಹಂಗ ಮನ್ಯನಾಗ್ ಎಲ್ಲರಿಗೂ ನಾ ಅದೇ ಮನ್ಯಕ್ ಹ್ಮ್ ಖಾಲಿ ಕೂತ್ ಏನ್ ಮಾಡ್ಲಿ.
ಓ ನೀಗೆ ನನಗ ಅನಸ್ದಾಂಗೆ ನೀವು ಸುಮ್ನೆ ಕೋರೋರೆ ಅಲ್ಲ ಏನಾರೋ ಒಂದ್ ಕೆಲಸ ಮಾಡ್ತಿರ್ತೀರಾ. ಅಷ್ಟು ಆಕ್ಟಿವ್ ಆಗಿರ್ತೀರಾ.
ಮೇನ್ ಒಂದೊಂದ್ಸ್ ಸತಿ ಒಂದೊಂದ್ಸತಿ ಬ್ಯಾಸರ್ ಮಾಡ್ಕೊಂಡಂದ್ರೆ ಪೂರ್ತಿ ಬ್ಯಾಸರ
ಹಾಂ ಹಾಂ
ಅಮ್ಮ ಏನೂ ಮಾಡಂಗಿಲ್ಲ ಅಂದ್ರೆ ಈಗ ಮನ್ ಆಗ ಮನಗ್ ಮನ್ ಆಗದೇನಲ್ಲಾ.
ಹ್ಮ.
ಅದ್ರ ಸಲುವಾಗಿ ಅವ್ರಿಗೆಲ್ಲಾ ಹೆಲ್ಪ್ ಆಗ್ಬೇಕು ಅವರು ಹೊಲಕ್ ಹೋಗಿ ಬಂದ್ ಎಟು ಅಂತ ಮನೆಲಿ ಕೆಲಸ ಮಾಡ್ತಾರೆ. .
ಹೌದೌದೌದು ನಾವು ಹಂಗೆ. ಬ್ಯಾಸರ ಯಾಕ್ ಈಗೆ ಇವತ್ತ್ ಯಾಕ ಇವತ್ತ್ ನೀ ಯಾಕ ಬ್ಯಾಸರ ಇದಾರ ಅನ್ಸ್ತತಿ
ಏನೋ
ನೀವು ಇವತ್ ಯಾಕೋ ಬೇಸರದಾಗ ಇದದ್ದೀರಾ ಅನ್ಸುತ್ತೆ.
ಏನಿಲ್ಲ ಅವರು ಯಾರು ಮನ್ಯಾಗ ಯಾರು ಇಲ್ಲ ಅಂತಂದ ಜಾಸ್ತಿ ಪೋನ ನೋಡಾತಿದ್ನಾ
ಹಾ
ಅದಕ್ಕ ಬ್ಯಾಸರ್ ಮಾಡ್ಕೊಂಡೆ
ಮ ನಾವೇನು ಪೋನ್ ಮಾಡಿ ಡಿಸ್ಟಾರ್ಬ್ ಮಾಡ್ತಿಲ್ವಲ್ಲ.
ಏ ಹಂಗೆ ಏನಿಲ್ಲ ಡಿಸ್ಟಾರ್ಬ್ ಅಂತ ಏನಿಲ್ಲ ನಾನು ಒಬ್ಬ್ ಟಿವಿ ನೋಡದ ಫೋನ್ ನೋಡದ ಇದು ಅಷ್ಟೇ ಅಲ್ಲ ಕೆಲಸ
ಟಿವಿ ಅಲ್ಲಿ ಏನ್ ನೋಡ್ತೀರಾ ಹಂಗೆ
ಹಾ ಏನ್ ಸಿಕ್ತ್ ಅದ್ನ ಅಚ್ಕೊಂತಾ ಹೋಗ್
ಧಾರಾವಹಿಗಳನ್ನೂ ನೋಡ್ತೀರಾ.
ಧಾರಾವಾಹಿನ ನೋಡ್ತೀನು ಪಿಕ್ಚರ್ ನೋಡ್ತೀನು
ಹ್ಮ್
ಹ್ಮ್
ಸರಿ ಸರಿ ಆಯ್ತು ತಾಳಿ ಮಾಡೋಣ ಇನ್ನೊಂದ್ಸಲ ಕೆಲಸ ಮಾಡಿ.
ಹಾ